ಹಲೋ ಓನ ಪಡಲ್ಲಕ್ಕರ್ಲ
ಹೇ ಕೆೇಳಸಿಿಲ್ಲೋನ್ನನಕದು ಹ್ಮ್ ಹೇಳಿ ಏನ್ ಮಾಡತಿದಿ
ಜಾಗು ಬಂದಾನ ಜಾಗು ಚಾ ಮಾಡ್ಲಕತ್ತನಿ
ಹೇ ಫಲ ಹೊಗೆಲನಾ ಜಗು
ಹೋಗೇ ಬಂದನ ನೀರ್ ಮುಂಜಾನೆ ನಸಕನ ನ್ನಕುಕಿ ಬಿಡ್ತಾವ್ ಹ್ಮ್
ನೀರೆಂಗ ನೋಡುತ್ತಾ ಹೂಸು ಮಂಡೆ
ಹೂಸು ಮಂಡೆ ಯಾರು ಇಲ್ಲ ನಿಮ್ ತಮ್ಮ ಸುಪ್ರೀತ ಇದಕ್ ಹೋಗ್ಯಾರಲ್ಲಿ ಮುತ್ತ್ಯರ್ ಬಲ್ಲಿ
ಹಾ
ಹದ ಜಗು ಒಬ್ಬನ ಈಗ ಕಿಸಾನ ಹಳ ಜಗಳ ಬಿದ್ದ ದ ಇಬ್ರಿಗೆ
ಬರೇ ಜಗಳಡ್ಕೋತತಿರತ್ತ ಹೇಳವರಿಬ್ರರಿಗೆ
ಮಮ್ಮಿ
ಮನ್ ಜೊತಿ ಅರ್ಲಿ ಬಂದ್ರ
ಏ ಹ್ಮ್
ಹಾಯ್
ಎಲ್ಲಾ ಮಟ್ಟಿಗೆ ಬರ್ತಿ ಸಿಕ್ಕದ ಬರಲ್ಲ ಕಡೆ
ಹ್ಮ್
ಪಾ
ಹೇಳ್ಬೇಕ ನೋಡು ನೀನೇ ಏನಾದ್ರು
ಆಯ್ತಲ್ಲ ಕೆಲ್ಸ
ಆತ್ ನೋಡುವ ಎಲ್ಲ ಕೆಲಸ ಆತಿ ಈಗ ಮಾಡಿದ್ರ್ ಮುಂಜಾನತೆ ಆತತಿ ನಾ ಸುಮ್ಮನೆ ಕುಂತು ನಿಂತು ಕುೂಂತು ನಿು ಮಾಡತ್ತೇನೆ
ಯಾಕ ಕತ್ಲ ಮಾಡ್ಬೇಕ ದಡ ದಡ ದಡ ಮುಗಿಸ ತಗಿಬೇಕವಾ ಯ ದೇವ ಯಾರೋ ಹೇಳರ ನನ್ ಬೈಲೆ ಬೇಸಂಬ ಪದನೆ ಬರಲಾ ಅಂತ ಹೇಳಿ
ಹಾಂಗೆ ಕೆಲ್ಸ ಮಾಡಕ್ ಬಸರು ಅಲ್ಲ ದಗದಗ ಅಂದಕಿನ ತತ್ರಾಸ ಅಲತ್ದ ನನ ಬುಕೋಲ್ ದಗಸ್ಲತ್ತದ
ನೀವು ಒಂದ್ ಎಷ ಕುಡ್ಸ್ರೈ
ಎಲ್ಲಿ ಎಸಿಗೆ ಎಸ ಏನು ಕೊಡ್ಸಾ ಇದ್ರೆ ಇಲ್ ನಾವ್ಗ ಕುಡ್ಸಕಕ್ೋಗಲ್ಲ ಈಗೆಲ್ಲ ಕೂಡ ಸಮಯವತ ಇ ಇದ ಕಡೆಿಸಿ
ಈಗೆ ಕುಡಿಸಬೇಕು ಬಸ್ಗೆಾಗ ಇ ಕಡ ವಾತಾವರಣ ಆ ದಬಿಸಿಲು ಹೆಂಗದ ಹ್ ಕಡೆ
ಇಲ್ಲಿ ಅಷ್ಟು ಬರಿ ಬಿಸಿಲು ಇಲ್ಲ ಮೂಡಣ ಮಧ್ಯದಲ್ಲಿ ಅದದ ಕಡೆ ಬಿಸಿಲು ಇಲ್ಲ ಕಡೆ ಜಾಸ್ತಿ ಮೂಡಣ ಇಲ್ಲ
ಹ್ಮ್ ನಂಬಲ್ಲ ಹಂಗದ ಇಲ್ಲಿ
ಹ್ಮ್ ಬಾಳ ಬಿಸಿಲುನು ಇಲ್ಲ ಚರ್ಚರ ನಂಗ ಫುಲ್ ಮೂಣನು ಇಲ್ಲ
ಪೂರ ತಂಪದ ಇಲ್ಲಿ
ತಾನುಗ ನೋಡ್ರೆ ದಗದಾಗ ಅಲತ್ತದ ನಂಗಗೆ ದಗದಾಗ ಅಂದ್ರೆ ಕೆಲ್ಸ ಮಾಡ್ಬೇಕ ಅನ್ಸಲ್ಲ ನಂಗ್ ಗಊಟ್ಟ
ಪೂರಾ ತಂಪದ ಇಲ್ಲಿ
ಮೈಯನ್ ನೀರ್ ಹರ್ಕೊಂಡ್ ಹಲತ ನನ್ಗತ್ರ ಸಾಕ ಹೋಗ್ಯತ್ ಹಾ ಸನ್
ಬಟ್ಟೆ ಹೋಗಿಬೇಕು ಹೊೋಗ್ದಲಿ ಎತ್ ಇಟ್ಟೇ ನ ಹಂಗೆ ಸಂಜೆ ಕಡೆ ಹಿದೀರ್ ಮತ್ತ
ಜೂ
ಸಂಜೆ ಕಡೆ ಹೋಗದಾಗ್ತೇನೆ ಇಲ್ಲಂದ್ರ ನಳೆ ಮುಂಜೆ ಹೋಗೋದಾಗ್ತನ ಅಷ್ಟೆ
ಹ್ಮ್ ಸೈಡಿಗೆ ಇಲ್ಲ ಅಡಿಗೆ ಮನೆಾಗಿನ್ನ
ಅಲ್ಲಿ ನೋಡೋ್ರ ಇಬ್ಬರದು ಸೌಂಡ್
ಅ ಚೀರ ಆಡ್ತಾವಂತಪ್ರಿ ಎಲ್ಲರ್ಗ ಕೇಳಂಗ ಆಜು ಬದ ಹತ್ತತ್
ಹ ಮಾತ ಸೈಲೆಂಟ್ ಆಗಿರ ಏರಿಯ ಇರ್ಬೇಕು
ಹ್ಮ್
ಆಯ್ ಚಪಾತದ ಮಾಡ್ಕೊಟ್ಟ ಹೇಗೆ ಹಂ ತೊಂಡ್ರ ತುಂಬ ಸಸೆ ಮೆಹತಿ ಪಲ್ ಪು
ಪುಂಡಿಪಲ್ಲ ಸಬ್ಸೆಪಲ್ಲ ಎಡ್ಡವಾ
ಹ್ಮ್ ಆಯ್ತು ಏನದ ಅದೇ ತಗೊಂಡ್
ಅಮ್ಮ ಸೊಕ್ಕ್ರತಿ ತೊಡದ
ತೊೊಂಡ ಬ ಎಲ್ಲಾರುೂಡು
ಹ್ಮ್
ಎಜ ತಂದೆ
ಹ್ಮ್
ಆಯ್ತು ಕರ್ದೇವಂತ್ರರು ಅದ ತಂದಿನಿ ಎಂದ ತಂದಲ್ಲ ಮನ್ೆ ಯಾರ್ ಬೇ ಅಲ್ಲೇ ಆಯ ಒಬಲೆ ಒಲಗತದೆ ಮನ್
ತಂದ
ಇಲ್ಲ ಆ್ಲೆ ಹೋಗಿದ್ನ ಅವ ಅವತ್ತ ಕಕೊ ಬಂದಿನ ಒಯಂದ್ಳಾಯಿ ಕಡ್ಕೊಂಡಲ್ಲೆ ಆಂಗ್ಗಳದ್ದು
ಹ್ಮ್
ತರದ ಕೊತ್ತಂಬರಿ ತಂದೆ ನೀನು ಹೋದ ಮನ ಎರಡ್ ಸುಡ ಕಾಯಲೆ ತಗಂಬಿದಿನಿ ಟು
ಹ್ಮ್
ಕಾಯಿ ಪಲ್ಯ ರೀ ಸದ್ಯಕಂತ್ತ್ರ ಅದ ಕಾಯಿಪಲ್ಯದ ಎಟು ಅಕ್ಷರಿ ಹ್ಮ್
ತಕಾರಿ ಕಡೆ ಹೊಲ್ಕದ್ ಹೋಗ್ಬೇಕಂದ ಮಟದ ಗುಡಿ ಪೂಜಾಕ್ ಹೋಗ್ಯಾರ ಎಲ್ಲರು
ಹ್ಮ್ ಹ್ಮ್ ಯಾಕ ಈಗ ಬಂದಾರಲ್ಲ ಮತವರು
ಅ್ರ್ ಬರ್ತಾರೆೀ ಮ ಮಠ ಕಟ್ಟಿರ್ಲ್ಲ ತಿಂಗಂಳಗ್ ಎರಡ್ ಸಲ ಬರ್ತೀನಿಂತ ಹೇಳಾರ ಅವ್ರು ಕಟ್ಟದಾಗೆ ತಮಾಸಿ ಮುಂದಾರೆ ಹುಣ್ಣಿ ಮುಂದರೇ ಹೊಲಕ್ ಬರಲ್ಲ ಅದು ಗೊತ್ತಿಲ್ಲ ಏನ್ ಮಾಡ್ತಾರನ ಹೊರಗ ತಮ್ಮಯ ಗೊತ್ತ
ಇಲ್ಲ ಇಲ್ಲ ಮುಂದಿನ ಶನಿವಾರ ಆಯ್ತರ ಬರ್ತೇನ ಅಂದ್ರ ಮನೆ ಒಂದಾಗೆ ಅಲ್ಲತ್ತರು ಶ ಶುಕ್ರವಾರ ಹ್ಮ್
ಶನಿವಾರ ಆ್ತರ ಎರಡು ದಿನ ಮಾಡಮ್ಮೇನ್ ತಲತ್ತಿರ ಇದು ಮಾನ್ಕ ಗಿಡಗಳು ಹಚ್ಲ
ಹ್ಮ್ ನಾನು ದನ್ಗಳಿಗೆ ಹೋಳಿಗೆ ಮಾಡ್ಲತ್ ಮಲ್ನ್ ಹೆೆಣತಿಗೆ ಕೊಡ್ತೇನ ಬೆಳೆ ಅದೆಲ್ಲ ಬೆಳೆ ಬೆಲ್ಲ ಅದೆಲ ಹ್ಮ್ ಮತ್ತೆ ಕಾರಣೇ ಹೋಳ್ಗೆ ಉಣಸ್ತಾರ ಹ್ಮ್
ಹ್ಮ್ ಹ್ಮ್ ಮಲ್ಲುನ ನಣತಾರ ಮಲ್ಲು ಯಾರು
ಬಾಳ ಮಷಮ್ಮಳ ನಮ್ಮ ಪಾಲ್ಕರ
ಹ್ಮ್ ಹ್ಮ್ ಹ್ಮ್
ನ ಎತ್ಗಳು ಇಲ್ಲೇ ಕಟ್ಟಾನಲ್ಲ ನಿಮ್ಮ ಎತುಗಳು ಸಂಘಕ್ ನಮ್ಮ ದನಗಳು ನೀಸ್ ಮಾಡಕ್ ಹೇಳ್ತೀನಿ
ಹ್ಮ್ ಹಾಗಗೆ ಮಾಡು ಬೆಳೆ ಬೆಲ್ಲ ಕೊಟ್ಟು ಬಂದುಬಿಡು
ಆಗಲ್ಲ ಹೋಗಲ್ಲ ಇ ಕಟ್ಟಾರೆ ಒಬ್ರು ಮಾಡರೆ ಒಬ್ರು
ಹ್ಮ್ ಸೋಮವಾರ ಸಾಲಿ ಕಾಲೇಜ್ ಇರ್ತ ಶನಿವಾರ ಐತಂದ್ರೆ ಬರ್ತಿದ್ ನಾವಿ ಸೋಮಾವಾರ ಎಕ್ಸಾಮ್ ಸ್ಟಾರ್ಟ್ ಸಾನುದು
ಇನ್ನ ಇವ್ರನು ಸ್ಕೂಲ್ ಅದನ ಏನ್ ಸುಟ್ಟಿದನ ಅದನ್ ಗೊತ್ತಿರ್ ಸೋಮವಾರ
ಹ್ಮ್ ಏನೋ ನೋಡಮಲ್ ಯಾರ ಓ್ತಾರಲ್ಲ ಈಗ ಗೊತ್ತಾಗ್ತದ ಈಗ ನನಗ ನೀವೇ ಬರ್ತೀರ ಯಾವ್ದ್ ಮತ್ತೇನು
ಹ್ಮ್ ಎಲ್ಲ ನಾಳೆ ಗೊತ್ತ ಸ್ಕೂಲ್ ಗೆ ಹೋದ್ಮೇಲೆ
ಅದೇ ಅಕ್ಕರೆ ಏರು ಹೇಳಕತಿದ ನನ್ಗ ಮತ್ ನಡ್ವರ್ಕ್ ವಾಯ್ ಹಾಕದ್ರನ ನೆನಪಿ ಹಾರಬಿಡ್ತಿನ
ಹ್ಮ್
ಏನ ಹೇಳಕತ್ತಿದ ನಾವಾಗ್ಲಲೆ ಏನ್ ಹೇಳಕತ್ತದ ಗೊತ್ತಿಲ್ಲ ಹ್ಮ್ ಬೆಳೆ ಹೋಳಿಗೆ ಕೊಟ್ಟಿ ಬಾ ಇನೇನು ಮಾಡತವಿ ಸಾಮಾರ್ಲಿಂದ ಸಾನು ಟೇಸ್ವ ಅಂದೇ ಅಂತವು ಸನಾನ ಟಸ್ವ ಇಲ್ಲಂದ್ರ ನಾನು ರಜೆ ಇದ್ದಿತು ಅಂದ್ರೆ ಅ ಬರ್ತಿದ್ದೆ ಬಿಡು ಆಕೆ ಹೋಗತಾರ ಸೋಮವಾರದಿಂದ ಆಯ್ತು ಹದ್ನೈದನೇ ತಾರೀಕು ಎಕ್ಸಾಮ್ ಮುಗಿಯತ್ ಫಿನಿಶ್ ಮನೆ ಮನೆಗೆ ಇನ್ನಿ ರಜೆ ಕೊಡ್ತೀನಂತ ತೊಂಬಲತ್ತರ ಕೊಡಲ್ಲ ಒ ತೊಂಬಲತ್ತರ ಏನ್ ಮಾಡ್ತಾರ ಏನಿಲ್ಲ ಗೊತ್ತಿಲ್ಲ ಅಂದಾಳ ಹದಿ ನೈದು ತಾರೀಕಿಂದ ಒಂದೂವರೆ ತಿಂಗಳು ರಜೆೆ ಅಂದಾಳ ಒಮ್ಮೆನೆ ಕೊಡಲ್ಲಗತ್ತಾರರ ಒಂದ್ನೆ ಕುಡ್ತಿನನ ಅಲ್ಲತ್ತರ ಏನ್ ಮಾಡ್ತಾರ ಏನ್ ಮಾಡ್ತಾರ ಗೊತಿನ
ಹಂಗೆ ಕಾಕಾ ಕರ್ಕೊಂಡ್ ಹೋಗತ್ತ ಸಂಗಟೆ
ಸೋಮಾವಾರ ಡ್ಯೂಟಿಗಲ್ಲದು ಆಗ್ಲೇಬೇಕಪ್ಪ
ಹ್ಮ್ ಇಲ್ಲ ಮ ಸಹ ನಾನು ಭೋತಿನ ಅಂದ
ಇನ್ನು ಮುಂದಿನ ದಿನ ಹದ್ನೈದು ಎಲ್ಲಿ ಏರ್ಸ ದಿನ ಲೆಕ್ಕ ಹದಿನೈದು ದಿನ ಲೆಕ್ಕದ ಹದಿನೈದು ಇಪ್ಪತ್ತು ದಿನ ಲೆಕ್ಕದ ಅದು
ತಿಂಗಳ ಹ
ಮತ್ತೆ ನಿನಗೆ ಏನ್ ಹೇಳ್ತೀನ ಹದಿನೈನೇ ತಾರೀಕ ಹತ್ ಹೇಳ್ಕತನಿ ಹದ್ನೈನೇ ತಾರೀಕು ಈಗಲ್ಲ ಏನ ಹದ್ನೈದ ದಿನ ಲೆಕ್ಕ
ಕಾಕಾನೆ ತಗೊಂಡಿರ್ತಾರ ಟ್ರಾನ್ಸ್ಪರ್ ಆಟತ್ತಗೆ
ಹ್ಮ್ ಅದೇ ಅವ್ರರು ಈಗ ಆಫೀಸ್ ಇದ ಆಗದ ಒಂದೇ ತಾರೀಕಿಗೆ ಇದ ಆಗ್ತದ ಅವ್ರದ ಇಗ
ಟ್ರಾನ್ಸ್ಫರ್ ಸೆ ಹ್ಮ ಹ್ಮ
ಯಾರು ಬಟ್ಟೆ ಹೊಲಿಬೇಕು ಬಟ್ಟಿಗಳು ನೋಡೋ್ರ ಡಿಗ್ಗಿ ಬಂತ ಬಟ್ಟೆ ಹೊಲಿಯದಾಗಲ ನನಗ
ಹೊಲಿಬೇಕು
ಹ್ಮ ಹೋಲಿಬೇಕು
ಕಟ್ ಮಾಡಕೊಡ ನಾನು ಹೊಲಿದುಕೊಡ್ತೀವಿ
ಆಯ್ ಇನ್ನೊಂದ್ಸ ಗಿರಿಕೇ ಬರಲ್ಲರು
ಹ
ಮುಂಡಂಗ ಮುಚ್ಕೊಂಡ್ ಹೋಗ್ತಾರ ಕಡೆರು ಅದ್ರ ಸಂಯ ಮಾಮ ಹೋಗಾರ ಲ್ಲಿ ಕಲ್ಲಿ ಬರ್ತಿನಂತೆ ಮಾಮ ಹ
ಹ್ಮ್
ನೀನ್ನ ಗಾಡ ಕಲ್ಲಿ ಇಕ್ಕೆ ಹೋಗಡತ ಕಲ್ತ್ ಬಂದಾಡತ
ಹ
ಪುಲ್ಗಿ ಬರ್ತೀನ ಅಂದ್ರು ಮಾಮ ಹೋಗ್ಯಾರ ಅಂದ್ರು ಮಾಮ ಹೋಗಿಲಿ ನಾ್ತರ ತನ ಹೋಗಲ್ ಅವರುಂದ ಹಾ ತಗೋ ಹೋದ್ಮೇಲೆ ಬರ್ತೇನೆ ಹಂಗಿದ್ರಲ್ಲ ಆಯ್ತು ಎಲ್ಲರೂ ಕಲರೆ
ಆಯ್ ಬರ್ತದ ಕಟಿಂಗ ನೆನ್ಪರ್ಯದ ಏನ ಆಗಿದ್ ಕಲದ್ ವಾಲ್ ಅಂದ್ರೆ ಬ್ಯಾಸ್ರ ಬತಾವ ಎದ್ ಬರ
ಹ್ಮ್ ಅವ ಕಲಿಯೋದಷ್ಟೇ ಅಲ್ಲ ಕಲ್ತಿದ್ದ್ ತಲಿಯೊಳಗೆ ಇಡ್ಕೋಬೇಕು ತಲಿಯೊಳಗೆ ಕಟ್ಕೊಂಡು ಮುಂದ ಕೆಲಸ ಮಾಡ್ಬೇಕು ಅದು
ಹೇ ಕೆಲಸ ಕೆಲಸ ಮಾಡೋದ ಆಗಲ್ಲ ನೋಡವ ನ ಮನೆಯಿಂದೇ ಮನೆಯಲ್ಲ ಸು್ ನನ್ ಬಟ್ಟಿ ನಾವ್ ಹೊಲ್ಕೊಲಕ್ಕ
ಹ್ಮ ಮಾಡಕ್ಕೆ ಹೋಗ್ಬರ್್ದ ಹಂಗ
ಒ ನಮ್ಮ್ ಬಟ್ಟೆರ ನಾವವು ಹೊಲ್ಕೋತೀವಿ ಹ್ಮ್
ನಮ್ ಬಿಡ್ತೀೋಡ್
ನ ಎಲ್ಲಾನೂ ಮಾಡ್ತೀನಿ
ಹ್ಮ್
ಕಾರರಕ್ ಯಾವತಾರಲ್ಲ ಅಲ್ಲೇ ಮುಚಾಕ್ ಬಿಡ್ತೀನಿ ಹ್ಮ್
ಅವರ ಏೇನ ಬಟ್ಟಿಗಳು ಎಷ್ಟೊಂದ ಹೊಲಿಬೇಕು ಈಗ ಕೆಡಿಗಡೆ ಮತ್ತ ಹದಿನೈ ದಿನನ ಈ ತಿಗಳೆಲ್ಲ ಹೊಲ್ಲೇ ನ ಬಟ್ಟೆೇ ದಿಲ್ಲೋಟ ಸರಿಯಾಗಿ
ಹ್ಮ್
ಎಲ್ಲ ಕಡೆ ತಿಗಡ
ನಂಬಲಲ್ಲಿ ದುಖಾನ್ ಇಡ್ತೀರಂದ್ರರು ಇದ್ರ ಖಾಲಿ ಅಲ್ಲ ನೋಡೋದು ಅ ನಿಮ್ಮ್ ಮನಿ ಬಾಜು ನೋಡದು ದುಕಾನ್ ಬಾಜುದು
ಬಡ ದದುಕಾನದ ಕೇಳಿ ಸುತ್ ಅ ಮೂರ್ನಾಕ ಸಾವರ ರೂಪಿಡಿಗೆ ಹ ದ ಅವ್ರ ಬಡಗ ಮೂರ್ ಸಾವಿರ ನಿರ್ಬೇಕ ಅವ್ರ ಬಡಿಗೆ
ಕ್ಕೆ
ಆಯ್ತು ಇನ್ನೊಂದು ಮೂರ್ ಸಾವರ್ಪ ಕೊಟ್ಟಕೊಳ್ಳಿ ಟೈಮ್ ಟು ಟೈಮ್ಮ ತಗದು ಟೈಮ್ ಟು ಟೈಮ್ಮ ಇದು ಮಾಡದು ಮಾಡಬೇಕತ್ತ ಅಂಗಡಿ ಇಟ್ಟ ಮೇಲೆ ನಾವು
ಹ್ಮ್ ಇದಾದ
ಇದಾದ್ರರು ಮನೆಗೆ ನಾವ ರಾತ್ರಿ ಎಲ್ಲಾ ಹೊಲಿಬಹದು ನನಗ್ ಬೇಕಾದ ಹೊಲಿತೀಿನನೆ ಬೇಡದಾಗ ಸುಮ್ ಕುಂದ್ರರು ತಿನ್ನ ಇದು ಹ್ಮ್ ನನಗೆ ಇೇ ಬೆಟರ್ ಹಂಗ ಹಂಗಡಿ ತದು ಟೈಮ್ ಟ ಟೈ್ ಹಿ ಮಾಡೋದು ಆಗಂಗಿಲ್ಲವಲ್ಲ
ಹ್ಮ ಟೇಲರ್ ಏನ್ ಮಾಡ್ತಾನೇನು ಏದನು ಹಣ್ಣ ತವ
ನಮೇನಲ್ವಾ ನನ್ನ ಹೊಲಿತೀನ್ ಮನೆ ಹೊಂಟ ಸಾಕಕ್ ನನಗ ಟ ಹೊಲ
ಒಬಾಕಿ ಬಟ್ಟೆ ಎಲ್ಲ ಕ ಇಟ್ಕೊಂಡಾರ ಅವ್ರ ಈಗ
ಹ್ಮ್ ನೋಡೋವ ತಂದಲ್ಲ ಯಾರ ಬೇರೆರದಾ ನೋಡಗ
ಹ್ಮ್
ಹೇಳ್ ಕೊಡ್ತೇವೆ ನಗೆ
ಏನೇನವ ಕೇಳಿಲ್ಲಾಕೆ ನಿಮ್ಮ ಮನೆ ಬಾಸೋದಕ್ಕೆ ಕೇಳಿದ್ರೆ ಗೊತ್ತತದ ಆಕಿನ ತುರ್ಪಾಯ ಗುಂಡಿ ಕಾಸ ಮಾಡ್ತಾಳ
ಮಾಡ್ತ ಹೇಳಳನಾಗ ಮಾಡ್ತೇನ ನಾನುಲ್ಲ ಲೆಕ್ಕ ರೊಕ್ಕಕ್ ರೊಕ್ಕ ಅದ್ರಾಗ ಏನದ ರಿಲೇಟಿವ್ ಇದ್ರ ಏನಂತ ಐದು ರೂಪಾಯ ಕೊಡ್ತಾರ ಒಂದು ಲೋಜಿ ಹುಸ್ ಹಾಕಿದೆ
ಹ ಐದ್ ರೂಪಾಯಿ
ಆಟೆ ಅದ ಮತ್ತ ನರು ಆಟೆ ಕೊಡ್ತೇರಿ ಬೆಂಗ್ಳೂರಾಗ ಅಲ್ಲೇನು ಐದಕ್ ಸಾಕ್ಲಿ ಎಷ್ಟೊತ್ ಬೇಕು ನಿಮ್ಗೆ
ಒಂದುಕ್ಕೆ ಒಂದ್ ರೂಪಾಯಿ
ಹ ಸಾಕ ದೇಶ ಐದು ನಿಮಿಷ ಕೆಲ್ಸದ ಐದ ಹ ಐದು ನಾ ಹಾಕಿದ್ರಐದು ನಿಮಿಷ ನೀವುೇಟಗ ಹಕ್ತ್ಹಿಲ್ಲ ಹದಿನ ನಿಮಿಷ ತಗೋದು ಐದ್ ನಿಮಷನಾಗ ಹಾಕ್ತೇನ ಹೋಗಸರ್ ಅಷ್ಟೇ ಕೊಡ್ತಾರೆ ಅಲ್ರೂ ಬೇು ಮಾಡ್ತೀನ ತಲ್ಲ ತಿಳಕ್ಕೆ ಯಾವ ಒಂದ್ಸಲ ಕೊಡ್ತ ಮಾಡ್ ಹ್ಮ್ ಕೇಳ್ಬೇಕು ಕೇಳಿದ್ರ ನಾನು ಹೋಗಿಲ್ಲ ಕಡೆ ಯಕಂದೆ ಸಾನ ಡೇಟ್ ಆದ್ಮೇಲೆ ನಾನ್ ಡೇಟ್ ಆದ್ಮೇ ನ ಅನ ಅವರು ಕಣ್ಣಿನ ಆಪರೇನ್ ಮಾಡಕೊಂಡಿ ಅವರು ಬಂದಿಲ್ಲ ನಾವು ಹೋಗಿಲ್ಲ
ಹ್ಮ್ ಬರ್ತಾವಂ ಚಾಕ್ ಕೊಡ್ಲಿಕ್ಕೆ ಹಂಗೆ
ಈಗ ಬಂದಿಲ್ಲ ತಿಳತಿಲ್ಲ ಸ ಅವ್ರ ಆಪರೇಷನ್ ಮಾಡ್ ಸಹನ ಸಹನ ಸಹನ ಆಗಿಗೆ ನಾ ಅದ ಆಕ್ಕ ಈ ಕಡೆ ಬಂದ ಎಲ್ಲ ಅವರುರ್ ಆಪರೇನ್ ಮಾಡ್ಕೊಂಡ್ರ ಸುಮ್ಮನೆ ಮೈಲಿ ಯಾಕಂತ ಹೇಳ ನಾವು ಹೇಳೆ ಆ ನಮ್ಮ ಮನ್ಯಾಗ ನನ್ ಮಗಳಗಡ್ರಿಂದ ಆ್ಕದ ಅ ಐಕ ದಿನ ಕನ ಅದ ನಮ್ದ ನಿನ್ ಹಂಗ ಹೋಗೀತಾಐದ್ನ ಇನ್ನ ಗೊತ್ತಿಲ್ಲ ಅವರಿಗೆ
ಹೇಳಬೇಡ್ರಿ ಮಕ್ಕಳು ಮನಸ್ ಮಂದಿ ಬಲ ತೊಳ್ಕೊಂಡೆ ಬರ್ತಾರ ನಾ ಇರೋದ ಇತ್ತು ಅವ್ರಿಗೆ ನಮ್ಮ ಮನೆ ಬಾಗಿ ಬರ್ ಕೊಡ್ತಿದಲ್
ಮಕ್ಕಳಿಗೆಲ್ಲ ಬಡಕ್ಕಗಲಿ ನಮ್ಮ ಸಣ್ಣ ಇದಾಗ ಅವ್ರ ಮಿಗವ್ಗೆ ಹೋಗತಾರೆ ಯಾರ ಬಡ ನಮಗೆ ಹೆಂಗೆ ಬಜಾರತ್ತೆಗ್ಗೆ
ಹಾ ಮಕ್ಳು ಚಾವು್ ಮಾಡಲ್ಲ ಎಲ್ ಹದ್ರೂನು ಸುಮ್ಮ ಹ್ಮ್ ಡೈಲ ಚಲೋ ಕಲ್ಪರಾಕ
ಹ್ಮ್, ನಿನ್ನಂಗ, ಹೇಳೋಕೆ, ಹಾಗಲ, ಮಾರುತೂ. .. ಅಕ್ಕ, ತಮ್ಮ, ಒಂದೇ, ಇರ್ತಾರೆ! ಬೆರೆಯಿಂದು. ..
ಹಾ, ಒಂದ್ ನಿಮಿಷ ನಿಂದರ್ಜ್ರ, ಸರ್. ..
ಹ್ಮ್, ಆಮೇಲೆ, ಸರ್, ಹ್ಯಾಂಗ್ವಾಂಡ್ರು. ..
ಹಾ, ಹಾಯಿ. ..